ಹಾ
ಹಲೋ
ಹಾ ಏನ್ಡದ್ರೀ
ಏನಿಲ್ ನೋಡ್ರಿ ಹೆಲ್ಬೇಕ್ರಿ ನೀವೇ.
ಏನಿಲ್ರಿ ಹೂ ಊಟ ಹಾಗಾದ್ರೆ ಚ ಹಾಗೆದ್ರೆ ಏನು ಊಟ ಆಗ್ಯಾದ್ರೆ
ಊಟ ಆಗಿಲ್ರರಿ ಏ ಮಾಡ್ಬೇಕಕ್ ಊಟ
ಹ್ಮ ಹಾ ಹಾ
ಹೋಗಿ ಬಂದಿವ್ರಿ ಹೋಗಿ ಬಂದ ಆ ಬಟ್ಟಿ ಬಿಡ್ಸಂಬ ಬಂದಿವವ್ರಿ
ಆರಾಮ ಚಲಂದ್ರೆ ನಾಳೆಗೆ
ಬಾದ ಅಲ್ರಿ ಬಿಡ್ ಶಮ್ಮಾಜ ರರಿ ಹೋಗಿ
ಹ ಬುಡಿಶ ಮಂದ್ರ ಏನ್ ರೀ ಹ್ಮ್ ಹ
ಶಾಪಿಗೆ ಹೋಗಿದ್ದೀರಿ ಕಟ್ಟಿಂಗ್ ಮಾಡ್ಸಕ ಬಂದಿರ ಮಾಡ್ಸಕ ಬಂದ್ ಅದೇ ಜಳ ಮಾಡಬೇಕಂದಿರಿ
ಹೌದೌದು
ಮನಗ್ರೆ ಹೌದ್ ಹೌದು ನಾವ್ನು ಹೋಗಿವವ್ರಿ ಇವತ್ ನಾಕ್ ಮಂದಿ ಶಾಪರ್ಗ್ ಬಟ್ಟೆ ಹಾಕ್ಲಕ್ಕ ಟೇಲರ್ಗ್ ಹಚ್ಚಿ ಕೇಳದ್ವಿ.
ಹಾ ಏನ್ ಅಂದ್ರೀ ನಾಳಿಗ್ ಹಬ್ಬ್ರ ಹೊಲ್ದ ಕೊಡ್ತಿನ
ಹಾ ಅವ್ನ ಇಲ್ಲಸಿಂದ ಹಚ್ಚಿೇಳಿವ್ರಿ ಕಿಕ್ ಟೇಲರ್ ಅಂತ ಹೇಳಿ ಶಾಪ್ರದಾಗ.
ಹಾ ರೀ.
ಏನ್ ಆರಟ್ಟಿಗೆ ಕೊಡ್ತ ನೋಡಪಾಲ್ಲ ಏಳ ಕೊಡ್ತಿ ನೋಡು. ಬರಂಗಿದ್ರ ಬರಿ ಆಕ್ರಿ ಅಂತ ಅಂದ.
ಹ ಇಲ್ಲಿ ಫ್ರೆಂಡ್ಸ್ ಬಲ್ಲೆ ಎಲ್ಲ ಕೇಳಿದಿವವಿ ಅವ ಹತ್ತು ಗಂಟೆ ಕೊಡತನಂದ ರಾತ್ರಿ ಹತ್ತು ಗಂಟೆಗ. ಇಲ್ಲಿ ಹಬ್ಬ ಬುಟ್ ಆತ್ರ ತನ ಅಲ್ಲಿಕುಂದ್ರು ರ್ಬೇಕಲ್ರಿ. ಹಾ ಅದಕ್ಕೆ ಅಲ್ಲಿ ಆಗಲ್ಲ ಅಂತ ಕಿಕ್ಕಕ್ಫೋನ್ ಹಚ್ಚಿದ್ವಿ ಅಲ್ಲೇ ಬಟ್ಟೆ ಅಂಗಡಿಲಿಂದ.
ಹಾ ರೀ
ಅವ ಏಳು ಇಲ್ಲ ಏಳುವರಿ ಎಂಟ್ರು ತನ ಕೊಡ್ತಿನಂದ ಇಂದಗಡಿ ಹೋಗಿ ನಾವು. ಏ ಎಂಟರು ತನ ಇಲ್ಲಿದ್ರ ಅಲ್ಲಿ ಮೋರಮ್ಮ್ ನಾವ್ ಏನ್ ಮಾಡಮ್ಮ ಅಲ್ಲಿ ಮೋರಮ್ಮು. ಒಟ್ಟ ಆರು ಆರುವರಿ ಕೊಡ ಅಂತಂದಿವ್ರೀ.
ಹಾ ರೀ
ಯಾ ಕಾಲಕ್ ತೋರಿ ಕೊಡ್ತಿವಂತಾದರಿ.
ಆರ ಆರ್ ಗಂಟೆಕ್ರೀ.
ಹ್ಮ್
ಹ ಹ ಯಾವ ಕಲರ್ ತಗೊಂಡ್ರಿ ಎಷ್ಟ್ ಜನ ಹಾಕಿರಿ ಬಟ್ಟಿ.
ಏ ನಾಲ್ಕೆ ಮಂದಿ ನಾವು ಲೈನ್ ಲೈಲ ಅಂದಾಗ ಆದ್ರೆ ಅದು. ಸ್ವಲ್ಪ ಅರಿಶಿಣದಾಗ ಬಾದಾಮಿ ಅದು ಬರ್ತರಿ ಅದು.
ಹ್ಮ ಹ್ಮ ಏನ್ ಒ ಲೈನರ್ ಅಂದ್ರೆ ಏನ್ ಉದ್ದ ಗೀಟದಾಗ ಆದ್
ಇಲ್ಲ ಇದು ಒಳೆ ಚಿಕ್ಕ ಚಿಕ್ಕಿ ಏನಿಲ್ಲ ಏಕ ಒಂದೇ ಬಣ್ಣದ್ದೇ ಅರಶಿಣ್ಣದದ್ರಾಗ.
ಹ ಹಾ ಪ್ಲೇನ್ ಆತರ ರೀ.
ಪ್ಲೈನ್ದಾಗ ವಂದ್ಯಾ ಬಣ್ಣದ್ದೆ
ಹ ಹಾ ಎಷ್ಟು ಬಿತ್ತ್ರಿ ಹಂಗಿ ಪೀಸಿಗೆ
ಐನೂರುದ ಐವತ್ತು
ಹಂಗಿ ಪೇಸಗ್ರೆ ವಲ್ಸ
ಹ್ಮ ವಲ್ಸಕ್ ಮುನ್ನೂರ್.
ಪ್ಯಾಂಟ್ ಶರ್ಟ್ ತಗೊಂಡಿರಿ ಎನ ಬರ ಹಂಗಿ ಅಷ್ಟೇ. ಹ್ಮ್ ಹ್ಮ್ ಹ್ಮ್ ಆಮೇಲೆ ಏನ್ ರೆಡಿಮೀಡ್ ತಗೋಬೇಕ್ರಿ.
ಎಲ್ಲ ರೀ ಪ್ಯಾಂಟ್ ಆರೆ ಮನಿಗ್ ಕರಿವು ಕರಿ ಪ್ಯಾಂಟ್. ಸಲಂದೆ ಮನ್ಯಾಗ ಅವಲ್ಪ ಪ್ಯಾಂಟ್ ವರ್ಸ ವರ್ಸ ತಂದಿ ನಾವು ಕರಿ ಪ್ಯಾಂಟ್ ಜಾಸ್ತಿ. ಮನೆಗೆ ಹೋಗಿದ್ದೀವಿ ಹ್ಮ್ ಸುಮ್ನೆ ಹಬ್ಬ ಅದ ಇದ್ದಾಗ ಹಾಕ್ತಿ ಹಾ ನೈಟ್ ಪ್ಯಾಂಟ್ ಟ್ಕಂತೀವ್ರೀ ನೈಟ್
ನ ನೈಟ್ ಪ್ಯಾಂಟ್ರಿ ಆ ಹೊಲ್ಸಿನ ಪ್ಯಾಂಟ್ ಜಾಸ್ತಿ ಹಾಕಲ್ಲ ಅಂತ ಹೌದೌದು
ಅದ ಸಂಜೆ ಹಾ ರೀ
ಹಾ ಹೇಳ್ರಿ
ಮತ್ತಿ
ಎಷ್ಟ್ ಗಂಟೆಗೆ ಬಂದ್ರಿ ಎಷ್ಟ್ ಗಂಟೆಕ್ ಹೋಗ್ದಿರಿ.
ನಾವ್ರಿ ಮೂರ್ವರೆಗ ಹೋಗಿದೀರಿ ಇಲ್ಲಿಂದ.
ಹಾ ರೀ
ಮೂರುವರೆಗ್ ಹೋಗಿದ್ವಿ ಅಲ್ಲಿಂದ್ ಮತ್ತೆ. ನಮ್ ಎತ್ತಿಗ್ ಮೆಡಿಷನ್ ಬರ್ದಿದ್ರು ಅದು ಹೋಗಿ ಬಟ್ಟಿ ತೊಳಿರಿ ಪಸ್ಟ್ ಬಟ್ಟಿ ತಗೊಂಡ್
ಆರು
ಮತ್ತೆ ಅಲ್ಲಿ ಮೈಸೂರು ಮೆಡಿಕಲ್ಗೆ ಹೋಗಿ ಅವು ಹನ್ಶನ್ ಗುಳ್ಗಿ ಅವರು ತಗೊಂಡ್ ಬಂದರಿ ಭರತನಲ್ಲಿ ಬಸಾಚರ್ ಚೌಕಿ ಕುಂತಿದ್ರಿ ಅವ್ರು
ಹ ನಿಮ್ದ್ ಏನ ಎತ್ ಆರಾಮಿಲ್ಲ ಅಂತ ಕೇಳಿದಿರಿ ಸುದ್ದಿ ಏನ್ ಆರಾಮದ್ರೀ
ಏ ಏನ ಇವತ್ತು ಆರಾಮ ಆದ್ರಿ ಜಾರಲ್ ಡಾಟರ್ ಬಂದಿರಿ ಅಡ್ಮಿಷನ್ ಮಾಡಿ ಗುಳಿಗ ಯ್ದ ಕೊಟ್ಟ ಹೋಗ್ಯಾರರಿ ಆಯ್ಕಿವಿ ಈಗ ಜ್ವರ ನಿಂತಾವ್ರೀ ಈಗ ಜ್ರಾಗಿರ ಏನ ಇಲ್ ಈಗ ಹೈಪಾಟ್ ಪಾಟ್ ಹೈಪಾಟ್ ಮೇಲೆ ಇರ್ ಬಂದವ ಹ ಮೇವ ಚನ್ನೋಲ್ ಆಗತಿರದು ಹ್ಮ್ ಹ ತುಜ ಮಾಡ ನ ಸ್ವಲ್ಪ ಸಪ್ಪಿ ನೀರು ಸಪ್ಪಿ ತಿಂದ್ರಿ ಸ್ವಲ್ಪ ನೀರ್ ಕುಡುದನ್ನು ಸು ತಿನ್ನೋಗಲ್ ದಿನ
ಹೌದ್ರೀ
ಹ್ಮ್
ಯಾರ ರೀ
ಅತ್ತೇನ ಇಲ್ ನೋಡ್ರಿ ಇದೇ ಎತ್ತಿಂದೆ ಎತ್ತಿಂದೆ ಸ್ವಲ್ಪ ನಮ್ಗ ಅಜ್ರಿ ನ ಹೊಸ ಎತ್ತ ಅಂತೀವಲ್ರಿ ನಾವ್ಾವವು ಒಂದು ಚಲ ಅ ಆದ್ರಿ ಒಂದು ಎರಡ್ ದನ ಕಮ್ಮಿ ಮೂರ್ ದಿನ ಕಮ್ಮಿ ಬರೀ ಆರಾಮೇ ತಪ್ಪ ಕ
ಹೌದ್ರೀ ಈಗ ಎಷ್ಟ ತಂದಿರಿ ಒಂದ್ ತಂದಿರಿ ಎರಡ್ ತಂದಿರಿ ಎತ್
ಮೊದಲ್ದೊಂದ ಇತ್ತಲ್ರರಿ ಎತ್ತು ಅಡ್ಡ ದೂರಿ ಮೊದಲು ಒಳೆಯತ್ವ್ರರಿ ತಂದೆ ಅವವು ಏಳೆಂಟು ವರ್ಷ ಆಗಿತ್ರಿ ಎತ್ತು ಒಂದ ಮ ತೀರ್ಕ ಅಂತರಿ ಅದರ ಆರಾಮಿದ್ದಿದಲ್ರಿ ಅದ ಏನ ಕುಮ್ದು ಅಂತ ಹೇಳಿ ಹೇಳಿದ್ರರಿ ಅದಕ್ಕೆ ಡಾಕ್ಟ್ರ ಅದಕ್ಕ ಎಲ್ಲ ಮಸ್ತ್ ತೋರ್ರಿಸಿದಿರಿ ತಿಂಗಳ ಆಾರರು ಗಟ್ಲೆ ಹದಿನೈದಂದು ಗಂಲೆ ತೋರಿಸಿದಿರಿ ಅದೇ ಅದ ಮೊದ್ಲೆೇುಟ್ಟಿದ್ರಿ ಸವಕಾಾಸ ಬೇಾಸಗಿ ಹುಟ್ಟದ್ರಿ ಅದ್ ದನವುೂ ನಮ್ಗ್ ಗೊತ್ತಾಗಿಲ್ರಿ ಅದ ಹ ಯಾಕೆ ಗಳೆ ಹೋಗೋವಲ್ದು ಯಾಕೆ ನಡವಲ್ದು ಸವಕಾಸ ಮಾಡಕತ್ತ ಮೇವನ್ ಬರ ಬರ್ತ್ತ ದಿನವಲ್ದಂತೆ ಇಲ್ಲೇ ಊರಾಗ ಹನ್ಸಾನ ಆಗುತ್ತತ್ ಹ್ಮ್ ಇಲ್ಲ ಊರಾಗ ಹ ಇನ್ಸಾನ ಆ ಮಾಡಿಕಂತ ಮತ್ತ ಬೇಲೂರ್ ಡಾಕ್ಟರ್ ತರಿಸಿದ್ವಿ ಪ್ರೈವಟ್ ಡಾಕ್ಟರ್ಗೆ ತೋರಿಸಿದ್ವಿ ಅದೇನೋ ಮುಂದಾಗದ ಅಂದ್ರೀ ಅವ್ರರು ಅದ ಅವ್ರೆಲ್ಲಾ ಹನ್ಸೆನ್ದ್ ಮಾಡ್ಬೇಕೋಗಿದ್ರಿ ಆರಾಮಾಗಿತಿರಿ ಅದ ನನು
ಹಾ ಹ ರೀ
ಅವದಮ್ಮಲೆ ರಾತ್ರಿ ಸ್ವಲ್ಪ ನೀರ್ ಕುಡತಿರಿ ಅವತ್ ಮೇವ ತಿಂತ ನುಚ್ಚು ತಿಂತರಿ ರಾತ್ರಿ ಒಂಬಲ್ ದಂಬಲ್ಲಿ ಒಟ್ಟು ಭೀ ಸಂಚ ಕಡಿಾಯ್ತ್ರಿ ನಾ ಸರಿಾಗ ಕುಡುದ್ರಿ ಅದೆಲ್ಲ ಲ್ಲ ಒಮ್ಮಲ್ದ ಮೇಲೆ ನಿಚ್ಚ ಅದಿಂದಲ್ರಿ ಎರಡ್ ಮೂರ್ ದಿನ ನೀರ್ ಅದು್ ಬಾಳ ಕುಡ್ದಿದ್ದಿಲ್ಲಾ
ಹಾ ರೇ
ಮಡೆಮೇಲೆ ಎನ್ನುಷ್ಟು ತಿಿಂದಂದು ಸಪ್ಪಿ ತಿಿಂದಂದು ನೀರ್ದು ಕುಡತದ್ರಿ ಅದಕ್ಕೆ
ರಾತ್ರಿ ಅದು ಎಷ್ಟ ಹೌದ ಎಷ್ಟು ಗಂಟೆೆಗೆ ಏನು ಉಸಿರು ತಾಳಾರ್ದ ಅದು ಉಸಿರು ಎಳಕಲಾರ್ದ ಇದಾಗ್ಯದನ್ ಒಟ್ಟಿ
ಹರು ತಿರ್ಗಬಲ್ದದಂಗ ಆಗಐತ್ರಿ ಅದಕ್ ರಾತ್ರಿ ಹನ್ನೆರಡು ಒಂದ್ರ ತನ ನೋಡವ್ರಿ. ಅದಕ್ಕೆಲ್ಲ ಅದ ಏನ ಹ ಅಥವಾ ಅಜೀವಾನಾ ಸೋಡ
ಏನೇನ್ ಹಾಕ್ಂತ ಹೇಳಿದ್ರಿ ಅದೆಲ್ಲ ಕರಗತದ ಅಂತ ಹೇಳಿದ್ರಿ ಬಂಡಿ ಎಣ್ಣಿ ಮಾಾಯ ಕೊಟ್ಟಿವ್ರ ಚುಲ್ಕದ ಆಯತು ಹಾಕಿ ಅಷ್ಟೇ ಅದಕ್ಕನ ಅದೇಏನ್ ಕರಗ್ತದ ಒಟ್ಟಿ ಗ್ಯಾಸ್ ಬಿಡ್ತದ ಅಂತ ಅಂದಿರ್ರಿ ಎಲ್ಲಾ ನೋಡಿದೀವ್ರರಿ ಮಾಡಿದಿವವ್ರರಿ ಅದ ಹಾಲಲ್ರರಿ ಏನದು ರಾತ್ರಿ ಮೂರು ಗಂಟೆ ಕಂಗ್ರಿಕಣದ ನಡ್ರಿ ಅದ ಯಾವ ಹೆರಡು ಒಂದ್ರ ತಾನೆ ಇದ್ದವ್ರರಿ ನಾವ ಇದ್ದಿದೀವರಿ ನಮ ದೋಸ್ತರ್ನ ಬಂದಿದ್ರ ಅವ್ರ ನಾವು ಕುಂತು ನೋಡಿದದೆಲ್ಲಳ್ಳೇಲ್ರಿ ಅದ
ಅಂದ್ರ ಎಷ್ಟ್ ಗಂಟೆಕ್ ಹೋಗಿ ಅದಕ್ಕ ಮಾಡಡಿ ಬಂದಿರಿ ಅದ ಮಣ್ಣು ಮಾಡಿ
ಇೇ ಮನೆ ಬಿಲ್ಲೆ ದೊಡ್ಡಗೆ ಮಾಡಿವರಿ ಅದ ಮುಂಚಲೆ ಆರಕ್ಕೆ ಯದ್ ಮಾಡಿದಲ್ರರಿ ನಮ್ ದೋಸ್ತರು ಅವ್ರ ಎಲ್ಲಾರ ಬಂದ್ರ್ರೀ
ಹಾ ಹಾ ಹಾ ರೀ
ಎಲ್ಲರೂ ಶಬ್ಬೀರನರು, ಉಸಿನಿಯನರು, ಭಾಷೆಯನರು ಸೋಪಿ ಇಸ್ಮಾಲನರು, ರಜಾ ಖನ್ನರ್ ಅವ್ರರು, ಎಲ್ಲಾರು ಬಂದ್ರೀ, ಚಾಂದ್ ಪಾಷ ಅವ್ರು,
ಹಾ ರೀ.
ಎಲ್ಲಾರ ಬಂದ್ರೆ ಎಲ್ಲಾರ ಕಲ್ತ ಅದೆಲ್ಲಾ ಕುಣಿ ಅದು ತೋಡಿದೀವ್ರಿ.
ಹಾ ರೀ.
ತೋಡಿ ಒಂದ್ ತಾಸ ಎರಡ್ ತಾಸ ಐತ್ರಿ ಅದೆಲ್ಲಾ ತೋಡದು ಕಂಪ್ಲೇಂಟ್ ಪೂರ.
ಹೌದೌದ್ರೀ.
ತೋಡಿ ಗಿಡಿ,
ಅದ ಅಂದ್ರೆ ಎಷ್ಟು ನಿಮ್ಗೆ ಎಷ್ಟು ಸಾವಿರದತ್ರಿ ಎತ್ತದ ಅಂಜದ.
ಏ ಅದ್ ಮೊದಲ ಅದ ತ್ಂದ ಎಂಟತ್ ವರ್ಷ ಆಗಿತ್ತಲ್ರರಿ ಅದ ಒಂದ್ ಜೋಡಿಗೆ ಆಡು ಜೋಡಿಗೆ ಎಪ್ಪತ್ತು, ಎಪ್ಪತ್ತೈದು ಸಾವಿರ ಬುದ್ದಿವಿರಿ ರ ಅವ ಇಲ್ಲಿಗ್ ಬರಾಟ ಊರಿಗೆ ಬರಾಟಿಗೆ.
ಹಾ ಎಪ್ಪತ್ತ ಎಪ್ಪತ್ತೈದು ಸ
ಹಾ ರೀ ಎಪ್ಪತ್ತ ಎರಡ್ ಸಾವಿರ ಕೆತ್ತ ಮುಗಿದ್ರೀ ಗಾಡಿ ಬಾಡಿಗೆ ನಮ್ ಇಪ್ಪತ್ತೈದ್ ಸಾವಿರ ಬಿದ್ದಿದ್ವು ಈಗ್ ತಂದಿವಿ ಅಲ್ರರಿ. ಅವು ಗಾಲ್ಗೇರಿ ನಿಂತ ತಂದಿವೀರಿ. ಗಾಲಗೇರಿ,
ಗ್ವಾಲ್ಗಿರಿ ಎಷ್ಟ್ ಕಿಲೋಮೀಟರ್ ಆತ್ರಿ.
ಇಲ್ಲಿಂದ ಒಂದು ಅರವತ್ ಆತ
ಟಾಟಾ ಐಸಿಗ ತಂದ್ರಿ ಟಾಟಾ ಐಸಿಗ ಆಗ ತಂದ್ರರಿ ಏನ್ ಬುಲರ್. ಹ ಹ್ಮ್ ಎಷ್ಟ್ ಜನ ಹೋಗಿದ್ದೀರಿ ತರಾಕ ಎತ್ತು.
ಎಸ್ಟು ಜನ ನಮ್ಮ್ ಯಾಳಗ ನಮ್ಮ ಮಾವರು ಬಂದಿರಿ. ನಮ್ಮ ಅಣ್ಣ, ಶಿವಣ್ಣ ನಾನು, ಮೂವರ ಹೋಗಿದ್ದೀರಿ.
ಹ್ಮ್ ಹ್ಮ್ ನೀವ್ ಮನೆಯವರ್ ಮೂವಾರ ಹೋಗಿರಿ ಆ ಕಡಿಂದ ನಿಮ್ ಮಾವಾರ ಬಂದಿದ್ರ ಏನ್ರಿ.
ಮಾಮ ಬಂದ್ರಿರ ಅಲ್ಲಿಂದ ನಾಲ್ಕ ಮಂದಿ ಹೋಗ್ದೀವ್ರೀ ತರಕ. ಹ್ಮ್ ನಮಣ್ಣಾರ ಶಿವಣ್ಣರಾ ಎಂಗಜ್ಮಂಟ್ ತಂದಿದ್ವುರಿ ಅವು.
ಹಾ ಹಾ ಸಿಂಧಿಗಿ ಕಡೆಗ್ ಬರ್ತನ್ರಿ ಅದ. ಗೋದಲ್ ಗೋ ಹಂಗೆ ಯಾವಾಗ ಊರ್ರಿ ಅದು ಗೋಲ್ಗೇರಿ. ಹಾ ಹಾ ಸಿಂದಗಿ ರೋಟ್.
ಹಾ ಹಾ ಗ್ವಾಲ್ಗರೆ ಆಗ್ರಿ.
ಹಾ ಗಾಲ್ಗ ಗಾಲ್ಗಿಯರೆ ದೊಡ್ಡ ತೆರಾದ್ರಿ ಅದ್ ತೇರ್ ಚೊಲೋ ಆತ್ರಿ ಅದು. ಅಲ್ಲಿ ತೇರಿನ್ದ ಪವಾಡಾದ್ರಿ ಅಲ್ಲಿಂದ ಚೊಲೋ ಆದದು. ಅಯ್ಯ ಎಳಿತ ಅಂದ್ರ ತನ್ನಿಚ್ಚಿಲ್ ತಾನೇ ಓ ಓತಾದ್ರಿ ತ ಅದ. ಸುಮ್ನ್ ಹುಡುಗರ ಹುಡುಗರು ಹಗ್ಗ ಇಡಿದ್ರೆ ಓತ್ರಿ ಅದ ಇಲ್ಲ ಎಷ್ಟ್ ಮಂದಿ ಹೇಳ ಎಂತ ಗಾಡಿ ಹಚ್ಚಿ ಜೆಗಿದ್ರು ಹೋಗಲ್ರಿ ಒಂದೊಂದ ಟೈಮ್ರಿ ಅದು.
ಹಾ ಏನದ ಏನ್ ಹೇಳ್ತಾರೀ ಅಲ್ಲಿ ಕಲ್ಲದ ಏನ್ರಿ ಹೇಲೆ ದ್.
ಇಲ್ರಿ ತೇರ ರ್ರೀ ಇಲ್ಲಿ ತೇರ್ ರಿ ದೊಡ್ಡದಾದ್ರಿ. ಹ ನೋಡಿದ್ರಿಂಗ ಬ್ರೋ ರೂಬಾಲ ಹುಚ್ಚಿ ಬುಳತರಿ ಹಿಂಗ ಅಷ್ಟ ದೊಡ್ಡದಾದ್ರಿ.
ಹ ಬಬಾಬಾ
ಹ್ಮ ಬಾಲಿನೇ ನಮ್ಮ ಮಾವರಿಗಿ ಇಂಗ ಎತಗಯಿ ಯಾವ ರಿ ಅವ ಬೇಯಿಸಿ ಊರ ನಮ ಮಾವ್ ಎತ್ತಗ ಕೈಯ ಐತಿರಿ ನಿಲ್ಕಲ್ರಿ ಗಾಲಿ ಅಷ್ಟ್ ದುಡ್ಡದ್ರರಿ.
ಹೌದೌದ್ರೀ.
ಹಾ ಜಾತ್ರೆಗ ಹೋಗಿ ತಂದವರಿ ಎತ್ತು.
ಅಂದ್ರ ಈಗ ಅದು ಎಂಟು ಹತ್ತು ವರ್ಷ ಅದು ಎಷ್ಟು ವರ್ಷ ಐತಿ ಅಂದಿರಿ ನೀವು.
ಎತ್ತು ಅವು ತಂದು ಒಂಬತ್ತು ವರ್ಷ ಆಗಿತಿರಿ ಅದ ತೀರಿಕಂತರಿ ಹದು ಅ ಅದ್ರ ಜೋಡಿದ ಒಂದು ಮೊದಲಿಂದ ಮೊದಲೇ ಹೋಗ್ತಿರಿ ಒಂದೇ ವಾರದಗರದು.
ಅದ ಏನಾಗತಿರಿ ಅದಕ್ಕ ಏನಾಗಿತಿರಿ ಅದಕ್ಕನೂ ಹಿಂಗೆ ಹ್ಮ್ ಅಷ್ಟೇ
ಬಂಡಿ ಹೊಲಕ ಹೊಡಕೊಂಡು ಹೊಂಟಿದ್ವಿ ಅದ ಹಚ್ಚ ಮುರಿತಿರಿ ನಾವನ ಅದು ಎರಡ್ ಬ್ಯಾರೆಲ್ಲ ಅಲ್ಲಿ ನೀರು ಇಟ್ಕೊಂಡು ಹೊಂಟಿದ್ವಿ ಅ ಅಚ್ಚ ಆ ಬಂಡಿ ಯಾರಿ ಬಂಡಿ ಯಾರರಿರಿ
ಹಾ ಹಾ
ಅಂತಾರೆ ನಮ್ಮ ಕಡೆ ಹಾ ಹಾರಿ ಗಾಲಿ ತಿರುಗದ ಆರಿ ಇರುತ್ತಲರಿ ಕೆಬ್ಬಣದ ಹಾ ಅದು ಕಟ್ಟೈತ್ರಿ ನವನು ಕಟ್ಟಾಗಿ ಜಂಪಿಗ್ ಕಟ್ಟಾಗಿ ಬಿದ್ದ ಬಿಡ್ತೀರಿ ಅದ್ ಒತ್ತಟೆ ಸೈಡು ಐತಿ
ನೀಮ್ ಹೊಲ್ಕ್ ಹೋಗದ ದಾರಿ ಸರಿಯಾಗ ಇದ್ದಿಲ್ಲಾ ಏನ್ರೀ
ಯಾರಿದು ಮದುವೆ ಆ ಜಂಪಿಗ್ ಬಿದ್ದು ಕಸುಕನೆ ಕಟ್ ಆಗಿ ಬಿಡ್ತರಿ ಆರಿ ನೆಲಕ ಬಿದ್ದ ಬಿಡ್ತರಿ ಅದು
ಹಾ ರೀ
ನೆಲ್ಕ ಬಿದ್ದಗಳೇ ಅದು ಹಿಂಗ ಹಿಂಗ್ ಕಲ್ಲಿಗೆ ಅತ್ತ ಬಿಟ್ಟಿತ್ತಲ್ರಿ ಹಿಂಗ ಸಪಟ್ಟ ನಾವು ಸೋಪಿಸ ನಮ ಶಿವಣರಿದ್ವಿ ಆ ಬಂಡೆಗ ಏನ ಆಗಿಲ್ರಿ ಯಾರಿಗೆ ಏನ ಆಗಿಲ್ರಿ ಯಾರಗ ಏನ ಆಗಲ್ರರಿ
ಎತ್ತ ನನ್ ಖುಷಿದ್ ಬಿತ್ತೇನ್ರಿ
ಕುಸ್ತ ಬಿದ್ದಿಲ್ರಿ ಅದ ಅದ ಎತ್ತು ಅವನು ಸಣ್ಣ ವಯಸಿನ ಇದ್ವಲ್ರಿ ಇಂಗಚ್ಸ್ಕನಂಗ ಕುಂತಾಗದ ಆರಿ ಏನ್ ಮಾಡದ್ರಿ ಹಂಗ ಕಲ್ಲಿಗ್ ಸಪೋರ್ಟ್ ಕೊಟ್ಟಂಗ ಆಗೆದ್ರಿ ಹಿಂಗ ಹಾ ಅದೇನ್ ಮಾಡ್ಬಿಟ್ಟು ಈ ಕಡೆ ಈ ಎತ್ತಿನ ಕಡೆ ಒಂದ ಗಾಲಿ ಇತ್ತಲ್ರಿ ಆ ಎತ್ತಿನ ಕಡೆ ಗಾಲಿ ಕಟ್ಟಾಗಿ ಹೊಡಿ ಹೋಗಿ ಬಿದ್ದದ್ರಿ ಅದು
ಹೌದ್ರಿ ಹೌದು
ರಿ ಸಪೋರ್ಟ್ ಹಿಂಗಬೀಸಿ ಕೊಟ್ಟಂಗಆಗ್ಯದ ಮುಂದಕ್ ಜಟಿ ಬಿಡದ್ ಬಿಟ್ಟಲ್ರಿ ಇಂಗ ಎತ್ತು ಕಂಬಿದ್ದಾಗ ಚಟಿ ಕೊಡದ ಬಿಟ್ಟತಲ್ರಿ ಅದು ಎದಿ ಬಲ್ಲಿ ಬ್ಯಾನ ಆಗ ಬಿಟ್ಟಿತ್ರಿ ಅದಕ್ ಹ್ಮ್ ಗು ಡುಗತ್ತ ಬಿಡತಿರ ಎತ್ತಿಗೆ ಹ್ಮ್ ಹಾ ಅದನ್ನ ಮಸ್ತ್ ಹತ್ತು ಹದಿನೈದು ದಿನ ತಕ ತಾನ ತೋರ್ರಿಸಿದ್ರರಿ ಅದಕ್ಕೆಲ್ಲಾ ಏನೇನ ಅದಕ್ಕ ಔಷದಿ ಇ ಅದು ಇದು ತಪ್ಪಲ ತಡಿ ಮಾಸ್ತ್ ಮಾಡಿದಿವವಿರಿ ಅದ ಏನ್ ಎತ್ತ ಒಕ್ಲಲ್ರಿ ಅದು ಕಾಲೆ ಊರ್ಲ್ಲಂದ್ರೆ ಅದು
ಹಾ ರೀ ತಂದ ನಾಲ್ಕೈಕ ದಿಂದ ಹ ಹಾ ರೀ ಹಾ ಹಾ ಹಾ ಹಾ ನಾಲ್ಕೈದು ದಿನಾಗ ಅಂದ್ರೆ ಆ ಹ್ಮ ಅಷ್ಟು ವರ್ಷ ಬಿಟ್ಟ್ಮ್ಯಾಲ ಅವಾಗ ಈಗ
ಹಾ ಎತ್ತ ಅದ ಆದ್ಮ್ಯಾಗ ಮನೆಗ ಒಂದಒರಿ ಇತರಿ ಅವಾವಾಗನ
ಹಾ ರೇ
ಹಾ ಅದ ಅದು ಜೋಡಿ ಮಾಡಿ ಕೆಂದು
ಜೋಡಿ ಮಾಡ್ಕೊಂಡ್ರಲ್ರರಿ ಈಗ ಎತ್ತ ತೀರ್ಕೊಂಡ್ಮ್ಯಾಲ ಈಗ ಮತ್ತ ಒಂದ ತಂದಿರಿ ಹಾ ಹಾ ಅದೇ ಎಷ್ಟು ಬಿತ್ರಿ ಈಗ ತಂದಿರಲ್ರಿ ಯಾವರ್ಲಿ ಎಷ್ಟ
ಅದು ಆ ಎತ್ರಿಕನ್ ಮ್ಯಾಲ ಮನ್ಯಾಗ ಓರಿರ್ತ್ರಿ ಮನೆ ಮನಿ ಒರಿರೀ ಆಕಳದ ಅದು ಅದ ಕಲ್ತ್ ಹೊಡೆದೀವಿ ರೀ
ಹಾ ರಿ
ಅಂದು ಅದು ಕಲ್ತು ಹೊಡದ್ ಮ್ಯಾಗ ಮತ್ತೆ ಅದ ಹೊರಿ ಮೆತ್ತಗೈತ್ರಿ ಅದು.
ಹಾ ಹಾ ಹಾ ರೀ
ಮೆತ್ತಗಾದ ಮೇಲೆ ಆದ್ಮೇ ಅದ ತಿರಿಕ ಅಂತ ಅಲ್ರಿ ಅದನ್ನ ಇಲ್ಲಿ ದೊಡ್ಡ್ಯಾಗ್ ಮಣ್ಣು ಮಾಡವ್ರರಿ ಅದನ್ನು
ಹಾ ರೀ
ಎರಡು ಎರಡ್ತ್ ಇಲ್ಲಿ ಅವ್ರಿ ಅದ ಒಂದು ಇಲ್ಲಿ ಇದ್ರ ಬೆಲೆ ತಂದೀವ್ರೀ ಇ ಊರಾಗೆ ಬಂದಿದ್ರಿ ಯಾಪಾರದಾರ ಊರಾಗ
ಹಾ ರೀ ಅದ ಎಷ್ಟು ಬಿತ್ತರಿ ಎತ್ತದ ತಂದಿರ ಅಲ್ರಿ ಅದ ಎಷ್ಟು ಬಿತ್ತರಿ
ಅದು ಅದು ಎಷ್ಟ ನಾ ಮೂವತ್ತೈದ್ ಸಾವಿರ ಏ ನಾ ನಲ್ವತ್ ಸಾವಿರ ಕೊಟ್ಟ ತೊಗೊಂಡೀವಿ ಅದು ಒಂದು
ಹೌದ್ರೀ
ಹಾ ನಮ್ ಮಾವರದು ತಗೊ ಬಂದಿದಿವಿರಿ ಅದ ಇಲ್ಲೇ ಊರನವ್ ಯ್ಯಾಪಾರದರ್ ತಗೊಂಡ್ ಬಂದಿದ್ರರಿ ಅದ
ಹೌದ್ರೀ
ಮಾವಾರ ತೊಂಡಿದರಿ ಅದ ಅದು ಮೂವತ್ತೈದು ಮೂವತ್ತ. ಎರಡ್ ಸಾವಿರ ಏನ್ ಬಿತ್ರಿ ಅದ ಒಂದ್ ಯಾಡ್ ವರ್ಷ ಹೊಡಿದ್ವಿ.
ಹಾ ಹಾ ಹಾ
ಅದು ಹೊಡದಮ್ಯಾಗ ಮತ್ತೆ ಇವ ತಂದೀವ್ರಿ ಜೋಡಿಲಿ. ಇದಕ್ಕೊಂದ್ ಹಿಂಗ್ ಆರಾಮ್ ತಪ್ಪಕತ್ತದರಿ ಹಿನೊಂದ.
ಸರಿ ಅಣ ಅಣ್ಣ ಆಮ್ಯಾಲ ಹಸ್ತೇನ ಅಣ್ಣ ಫೋನ್ ಹಚ್ಚ ಕುಂತರ ಮನೆಯವರ ಮಾತಾಡಿ ಆಮ್ಯಾಲ ಹಸ್ತಿನಿ.
ಸರಿ ತೋರಿ ಹಾ ರಿ